ಅಲ್ಲ ಹೇಳ್ ಅಣ್ಣಾ ಏನ್ ಮಾಡಾಕತ್ತಿ ಕೇಳಸ್ತದ ಏನ್ಮಾಡಾಕತ್ತಿ ಅಣ್ಣಾ
ಏನಿಲ್ಲ ನೋಡ್ ಅಣ್ಣಾ ಮಲ್ಕೊಂಡಿನಿ ನೋಡ್ ನೀನು
ಮಕ್ಕಾಂಡಿ ಏನಿಲ್ಲ ಮಕ್ಕಂಡಿಲ್ಲಣ ಸುಮ್ನೆ ಕುಂತೀನಿ ಇಲ್ಲಿ ನಮ್ ಮೇಡಮ್ ಬಂದ್ ನಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡ್ ಕುಂತಿದ್ದೆ ಬಂದ ನೋಡಿದ್ರ ಬಂದ ಡ್ಯೂಟಿ ಹಿಂಗೆ ಮಾಡ್ತಿರೆನ್ ಹಂಗ ಹಿಂಗ ಅಂತ ಸಲ್ಪ್ ಬೈದು ಪೇಷೆಂಟ್ ಗೊಳ್ ಚೆಕ್ ಮಾಡ್ಕೊಂಡು ಅಟೆಂಡರು ಅಲ್ಲಿ ಮ್ಯಾಲ ಮಕೊಂಡಿದ್ದರು
ಹ್ಮ್
ಹ್ಮ್ ಬಾಯಿಸ್ ಇದ್ರ ಅಂದ್ರೆ ಹೊರಗಾಕಕ್ ನಡದತಿತ್ ಅವ್ರ ಪಾಪ ಲೇಡಿಸ್ ಇದ್ರಲ್ಲಾ ಒಬ್ ಒಬ್ರ ಯಾವಾಗ ಮಕಾತರಂತ ಸುಮ್ಮನೆ ಬಿಟ್ಟಿದೆ ನಾನ್ ನೋಡಗೆಸ್ ಕ್ಯಾಮ್ರದಾಗ ಅವ್ರ ಇದ್ರ ಮೇಡಮ್ ಸಿಟ್ಟಿಗೆ ಹೆರ್ಕೊಂಡ್ ಆಫ್ ಆಂಟ್ ಆಗಿ ಹೋರಟ್ ಬಿಟ್ರ ಆ ಕಡೆ
ಆಸೆಂಟ ಆಕ ಬೀರ
ಹ್ಮ್ ನಾನ ಆಪ್ಷನ್ ಟ
ನಿಮ್ದೇಂತಪ್ಪ ಅದ್ರಗಣ
ಸಾಯಂ ಜನ್ ತಪ್ಪದ್ರೀ
ಹ ಆಯಾಮದಯಕಲ್ಲ ನ
ಆಕ್ಚುಲಿ ಯಾಕ್ರ ಈ ಮ್ಯೇಲೆ ಇರ್ತಾರಲ್ಲ ಹಂಗೆಳ್ಕ ಬರ್ಬೇಕು ಹಾಕಿಂದ ಹಾಕ್ಬೇಕಿತ್ತಕಿ ಹಾ ನಮ್ದಾಕಿರಲ್ಲ ಹ
ಹ್ಮ್
ಇಲ್ಲ ಬಾಯ್ಸ ಅದಾರ ಜಿಕ್ಕೆ ಜನದಾರ ಅಂತ ಅಂದ್ರರು ಹೋಗಿ ಹೊರಗಾಕ ನಡತ ಲೇಡಿಸಸ್ ಅದ್ರ ಪಕ್ಕವರು ಒಬ್ಬ್ರ ಇಬ್ರು ಹಂಗೆ ಪೇಶೆಂಟ್ ಭ ಇಲ್ಲ ಹಂಗೆ ಖಾಲಿ ಅವ ಬೆಡ್ ಎಲ್ಲ
ಹ್ಮ್
ಹ್ಮ ಮಕ್ಕಂಟ್ರ ಏನ ಆಗ್ತು ಮತ್ತೆ
ಪೇಸೆಂಟ್ಗ ಕಡೆಕ್ ಸಪ್ರೇಟ್ ಮಾಡ್ಬೇಕ ಮಾಡ್ಬೇಕಲ್ಲ ನ ಅವ್ರಿಗಂತ ಇದ್ರನೆೇ ಮುಕ್ ಚಂದ
ಹ್ಮ್ ಇವಾಗ ಪ್ಲೇಸ್ ಎಲ್ಲ ಕೆಳಗ ಅದ ಅ್ರ ಫ್ಯಾನ್ ವ್ಯವಸ್ಥೆ ಎಲ್ಲ ಫ್ಯಾನ್ ಇದ್ರೆ ಮುಖಾಂತ ಇಲ್ಲಂದ್ರೆ ಸಳೆಗಳು ಜಗ್ಗ ಅದಾವ ಹೆಂಗ ಮುಖ ಮುಕ್ಕಿಗಳು
ಹ್ಮ್
ಹಂಗಪ್ಪ ವಸಂಟಿ ಒಂದ್ ಇಂತ ನಾಕ ನ್ ದೊಡ್ಡ ಹಯಕ್ಬ ಬಿಟ್ರ ಗಾಿ ಆರಾಮ್ಕೊಂಡ್ ಬಿಡ್ತರು ಹೇಳ್ದಳ ಕೇಳೊಡ್ ತಾಯಿ ಮುಖಾಂತ ಕಡೆ
ಹ್ಮ್
ಹ್ಮ್ ಗರ
ನೀನ್ ಹಾಕಿ ಚಂದಿದ್ದ ಹೇಳಬೇಕ ಕಣ ಹಾಕಿಂಗ ಮಾತ್ ಹೆಂಗ ರ ಮೇಡಮ್ ಹ್ಮ್ ಹೆಂಗ ರೀ ಮೇಡಮ್ಳ ಈಗ ಒಂದ್ ಇನ್ನೊಂದ ಎಡು ಪ್ಯಾಾನ ಹಸ್ ಮೇಡಮ್ ಹಂಗ ಮಕ್ಕ ತ ತಳಗ ಪೇೇಶೆಂಟ್
ಸಾಧ್ಯಲ್ಲ ಸಾಧ್ಯಲ್ಲ ಸಾಧ್ಯ ಸಾಧ್ಯ ಇಲ್ಲ ಅಂತೇಳ್ಕಂತ ನಂಗ್ ಖರ್ಚು ಮಾಡೋಂಗ ಅಂತ ಅಷ್ಟ ಇ ತ ಹಕ್ತಾರ ಅವರು ಹ್ಮ್
ಮತ್ತೆ ಹೆಂಗ ಹಂ ಹೆಂಗ ಮತ್ ಪೇಶಂಟ್ ಆರಾಮ ಮತ್ ಅಲ್ಲಿ ಮ್ಯಾಗ ಮುಕ್ಕ ಅವಗ ಹೆಂಗಂದ್ರ ಈಗಣ್ಣ ನಾವೇ ಮ ಕೂಡಲ್ಲ ಜಾಮೀದಾರಿ ಒಂದ್ ಸ್ವಲ್ಪ ಒಂದ್ ಜಾಮಿಮಿಷ ಕಡದ ಕಡತೇವ
ನಾನಗ ನದಿ ಹೇಳತ್ನ ಅವ್ರರು ನೋಡಿ ನನಗ ಚುರು ಅಂತ ಜೀವ ಅವ್ರಿಗೆ ಕಳಸ ನೋಡ ಸ ಅವ್ರದ್ರ ಇಷ್ಟು ರೊಕ್ಕ ಕೊಟ್ಟೋಣ್ಣ ಹೆಂಗ್ ಸ್ಪೆಷಲ್ ಆಡ ತಗ್ ಹನ್ನೆರಡುನೂರು ಅಷ್ಟು ಹದಿನೈದುನೂರು ಕೊಟ್ಟು ನಮ್ ಇರಕ್ ಬಿಡಲ್ಲಣ ಅಂತ ಅಂದ್ರ ಬಾಯ್ತ ನನಗೆ ಮಾತ್ರ ಆಳ ಪಡ್ಲ್ಲ ಇದು ರಿಟನ್
ಹ್ಮ್
ಹಾ ಡೆಲಿವರಿ ಆದ ಪೇಶಷೆಂಟ್ಗಳು ನಾವು ಸ್ಪೆಷಲ್ ರೂಮ್ ತಗೊಂಡಿವವಲ್ಲಣ್ಣ ಇವ್ ಇರ್ಲಕ್ ಬಿಡು ನವು ಅದ್ರಾಗ ಬೇಬಿಗಳು ಇರ್ತವನಂದ ಇನ್ನೊಂದೇನು ಸಣ್ಣ ಅವ ಹ್ರ ಬಿಟ್ಟಿರಲ್ಲ
ಹ್ಮ ಬರೋಬರ ಅದ ಆಕ್ಚುಲಿ ಹಂಗ ಅವ್ರಿಗೆ ಇೋಡುಏ ಇ ಜನರಲ್ ವಡಡ್ಂದ್ರೆದ
ಹಾ ಜನರಲ್ಕೆ ಸ್ಪೆಷಲ್ ರೂಮ್ ತಗದಾರಲ್ಲ ಬಾಯ್ಸನ ಮಕ್ಳ ಲೇಡೀಸನ್ ಮಕ್ಳಕ್ ಅವ್ರಗ ಚಲೋ ಮಾಡಬೇಕಲ್ಲ ಯಾಕಂದ್ರ ಹ್ಮ್ ಅದ ತಗಿ ಅ ಹ್ಮ್ ಯಾಕಂದ್ರೆ ರೊಕ್ಕ ಕೊಟ್ಟ ತಗೊಂಡಿರ್ತಾರಲ್ಲ ಮುಕ್ಕಾಂದರ ಏನ್ ಅವ್ರ ಅಜಂ ಅವ್ರ ಅವ್ರನ್ ಅವರು ಸಪ್ರೇಟ್ ಒಂದು್ ಲಾಕ್ ನ ಹಾಕಕ್ ಮಕೊಂತರಲ್ಲ ಅವ್ರ ಏ ಸಪ್ರೇಟ್ ಇ ಹಾಲಲ್ಲ್ಲ ಅದ ಅದ ಲೇಡಿಸಸ್ ಅವರುರ್ತಾರೆ ಅಮ್ಮ್ಕ್ಕ ಬಬೇಕಕ್ಂತಿನ ಜನರಲ್ ಡಾದ್ರ ಓಕೆ ಹ್ಮ್ ರೂಮ್ ತಗೊಂಡ್ರ ಅಲೋ್ ಮಾಡ್ಬಿಲ್ಲ ಯಾಕಂದ್ರೆ
ಅದ್ರೆ ರೋಲ್ಸ್ನ ಮತ್ತೆ ಅವ್ ಕೇಳಳ್ತಾರ ಹೇಳ ಇ ಆಲ್ರೆಡಿ ಅಲ್ಲ ಸ್ಪೆಷಲ್ ಅಂತ ಅವ್ರ ಮತ್ತೆ ಈಗ ಪ್ರವೇಶಿಸ ಬೇಕಾಗಿರ್ತ ಅ ಇರ್ತಾರ ರಪ್ಪ ಕುಳಾರ್ ಅವರು ನಿನ್ ರೂಮ್ ಕೊಟ್ಟೇ ನೀ ಒಬ್ರವ ಯ ಹಂಗಿತ್ತಂದ್ರೆ ಆರಾಮ ಅವ ಜನರ ಒ ಬರುತ್ತಾರೆ
ಹ್ಮ್ ಹ್ಮ ಹ
ಮತ್ತೆ ನ ಮತ್ತ ಮೇಡಮ್ ಸಮ್ಮೂ ಮಊಟ್ಟ ರೊಕ್ಕ ಅಂದು ಕೆವಸ ತೊಂತರ
ರಕ ಬ ಸ ರಕಮ ನೋಡಿದ್ರಿ ಅದು ಇದಕ್ ಬರ್ತಣ ಸ್ವಲ್ಪ ಮನುಷ್ಯರು ನೋಡ್ಬೇಕ ಅದಕ್ ಹಿಂದೆ ಮುಂದೆ ಬಕಿನ ತಿರುಗಿಡಾದ ಅವರು ಒಳ್ಳೆದಾಗಲಾದ
ಬೇತಾವ ನಟಂಡ ಉಸರು ಅಂತ ಮುಖ್ಯಾನ್ ನೋಡಿದ್ರ ಈ ಮುಸಲ್ಮಾನ್ ರಕಿ ಬೈದ್ ಹೋದ್ಲಕಿ
ಬೆಡ್ ಕಾಲಿ ಅ ಸುಮ್ಮನೆ ಮಕ್ಕಳ ನಾನ ಬೆಡ್ ಕಾಲ ಇರ ಅಂದ್ರ ನನ್ ಯಾಕ್ಕ್ಕಕಂತಿದ್ದೆ ಬೆಡ್ ಕಾಲ ಅದ ಸುಮ್ಾಕೊಂಡಿನ
ಅದ್ರ ಏನ್ ತಿಂತಾರೆ ನೋ ಅವ್ರ ಪಾಪ ಮಕ್ಕದು ಮಕ್ಕದು ಖಾಲಿ ಅದಲ್ಲ ಚಿಂತರೆ ಅನ್ನದ ನ್ಪ ಅವ ಬಡ್ಡೇನ್ ಮಲ್ಕೊಂಡ್ರಿ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಆತರ ಮಾಡ್ತರ್ರಿ
ಹ್ಮ
ನೋಬದು ಮತ್ ನಮ್ ಕೆಲ್ಸ ನಾವೇನು ಹೇಳ್ಬೇಕು ಹೇಳದದೇ ಹೇಳಿವವಿ ಹೆಚ್ಚು ಕಮ್ಮಿ ಮಾಡಕ್ ನಾಫ್ರಂಟ್ ಹಾಕ್ತಾರ ಆಾಕ್ಲಾಕ್ ಬಿಡ ಕಡೆ ಅಂತ ಸುಮ್ನಾಗದು
ಇಲ್ಲಾ ವೇಸ್ ಆಗಂಟಣ ನೀ ಹಕಟ
ಬರೋದ ನಾವ ಯಾರನುೂಪ ದುಡಕಕ್ ನಿದ್ದೆ ಗಟ್ಟು ಬರ್ತ ಅದೇ ಆಪ್ಷನ್ಟಕ ಕ್ರ ಏರ್ ಮಾಡ್ಬೇಕಕ್ ನಾವವು
ಮತ್ತ ಈಗ ಈಗ ನಾನ ರರುಪಾಯ ಎಲ್ಲ ಸಿಗತದ ನಮಗ ಅದೇ ಆಪಾಯಕಂತತಿ ಅದು ಯಳರ್ ಪ ಅದಲ ಮಾರ ಮರೆ ಬಯ ಅದು ಮನ್ಷ್ಯಾಗ ಏ ರೂಪಾಯಿ ಮಾಡಿದ್ರ ಅಡ ಏನ ರೂಪಾಯ ದೊಡ್ಡದಲ್ಲಾ ಬೈ ಬಾರದು ಮನ್ಷ್ಯನ್ಗೆ ಅಂತ ಬರಿ ನೀವೇನ್ ಕೆಲಸ ಮಾಡ್ತಿರಿ ಕೆಲ್ಸನೇ ಮಾಡಲ್ಲ ಅಂದ ಮನುಷ
ಹ್ಮ್ ಆಕಿ ಈಗ ಒಟ್ಟ ಪೇಶಂಟ್ ತುಂಬಿರ್ಬೇಕು ನಮ್ಗ ಕೆಲ್ಸ ಇತ್ತು ತಿರುಬು ಕ ಅಂಗಾರ ಚೋಲಾಗಿಿ ಒಟ್ಟ ಕುಂತ್ರರ ನಿಂತರ ಸ್ಣ ತತ್ರಾಸ ಅವ್ರು ಅರ್ಥ ಮಾಡ್ಕಲ್ಲ ಇವೋಗ್ ಪೇಶಷಂಟ್ ಇಲ್ಲ ಅದಕ್ಕೆ ಕುಂತರ್ ಪೇಷಂಟ್ ಇದಾಗ ಬಡದಾಡ್ ಅವರೇ ಮಾಡ್ತಾರಲ್ಲ ಅಂತ ಅದು ಇದ್ ಮಾಡ್ಕೋ ಅವರು
ಹ್ಮ್ ಹಕಗ
ಎಲ್ಲಾ ಮ್ಯಾನೇಜ್ಮೆಂಟ್ ನಾವ್ ಮಾಡ್ಕೊಂತೀವಿ ಮೆಿಕಲ್ ಇರ್ತೀವಿ ಈಡೆ ರಿಸೆಪ್ಷನ್್ಯಾಂ ಕಂಟ್ರಲ್ ಈ ಎಂಟ್ರಿ ಅ್ರೆ ಎಂ್ರಿ ಮಾಡ್ತೀ ಡೋಸ್ ಡೋಸ್ ಕೊಡ್ತೀವ ಅಲ್ಲಿ ಹೋಗ್ತವಿ ಇಲ್ಲಿಗೆ ಹೋಗತತಿವಿ ಎಲ್ಲಾ ವಸ್ ಎಲ್ಲ ಮಾಡ್ತೀವಿ ಏನ ಅರ್ಜೆಂಟ್ ಮನೆಗ್ ಹೋಗಂದ್ರ ಕತ್ದಾಗ ರಾತ್ರಿ ಒಂದನ ಎರಡ ಹಂಮನೆಗ್ ಹೋಗ್ತೀವಿ
ಒಂದಲ್ಲ ಎರಡಲ್ಲ ಹ್ಮ್ ಒಂದಿನ ಒಂದ ಎಲ್ಲ ಸಣ ದಿನ ಹಂಗಿ ಇರುತ್ತದಲ್ಲ
ಇವ ಸಂಡೇ ಅದ ಒಂದ್ ಸ್ವಲ್ಪ ಫ್ರೀ ಅದು ಅದೇ ಮಂಡೆ ನಾಳೆ ನೋಡುವ ಒಂದ್ ನಾಲ್ಕ ಪೇಶಷೆಂಟ್ ಇರ್ತಾನ ಎದ್ದಕ್ಕ ಹೊಂದಿರ್ತಾವ ಹನ್ನೆರಡು ಒಂದಿರ್ತಕ್
ಹ್ಮ್ ಅವ್ರಗ ಆಂಟ್ರ ಹೇಳ್ತಾರ ಇ ನ್ ಕೆಲ್ಸನೇ ಮಾಡಂಗ ಮಾಡಲ್ಲ ಇ ಇಲ್ಲ ಇವ್ರು ಸುಮ್ನೆ ಬಂದಾರೆ ಇವರು ಹ್ಮ್ ಜಷ್ಟಂತ ಇನ್ನು ಏನ್ ಮರಬೇಕೇನ್
ಹ ಡಮನ್ ಚಿತ್ ನನಕನ್ ಮೆಡಿಕಲ್ ನಾನ್ನ್ ಒಮ್ಮ ಒಂದಿಸ್ ಮೂರ್ ಒಂದ ಕತ್ತಗೂಡಮ್ಮ ಗಲ್ಲ ಕಂತು
ಹಲಿ ಅಂತನಂತ ನ ಹಓತಾನ ಅವನು ಕ
ಹ್ಮ್
ಡಮು ಬೇರೆ ಕಡೆ ಆದದನ್ ಬಾ ಕೊಡ್ತಾರ ಈಗದ್ರರು ಜಗ್ಗಿನಾಲದ ಅವ್ನಿಗೆ ಡಿಫಾರ್ಮೆಸಿ ಮುಗತಗ
ಆರಾಮ ಅದು ಸರ್ಟಿಫಿಕೇಟ್ ಮತ್ತ ಮೆಡಿಕಲ್ ಹಾಕ್ಬೋದು ಇಲ್ಲಿ
ಹ್ಮ್ ಹ್ಮ ಆತ್ನಂದನ ಎಮಳತಾನ
ಬೆಯಾಂಗ್ಳೂರ್ ಹೋಗ್ತಾನ ಸದ್ಯಕ್ಕೆ ಹೋಗಿ ಬಂದ್ ಆಗ್ತಾನಂತ
ಮರ ಮಾಡತ
ಏನ ಗೊತ್ತರ ಟೋ ಹೋಗತನ ಅಂತಾನೆ ಏನ್ ಮಾಡ
ಮ ವಿಚ ಆರಾಮಸು
ಹ ರಚಿಯನಲ್ಲ ಅಷ್ಟ ಯಾರು
ಹ್ಮ ಹುರ್ ಕುಡುತನಾನ
ಬಿಡ್ತ ನ ಇಲ್ಲಿ ಇರ್ತಾನ ನ ಅಷ್ಟ ಅಲ್ಲಿ ಬಿಡಲ್ಲ ನನೆ ಇರ್ತ ನ್ ಹಂ
ಹ್ಮ್
ಯಾರ ರೀಲ್ಸ್ ಹಂಗ ಎಂತ ಎ ನೋಡಕತ್ರಿ ಲೀಕ್ ಕೇಳಕತದ
ಯಾರ
ರೀಲ್ಸ್ ಯಾರು ನೋಡಕತ್ತಾರ ಇಲ್ಲಿ ಕೇಳಕತ್ತದಂದೆ
ಹಳ ನೊಂಡಕ್ಕೆ ತರಣ
ಹೊರಗಾರಲ್ಲಿ ಒಳಗಾರೆ
ಒಳಗೆ ಒಳಗೆ ಮಲ್ಲೇಶ್ವರ ಸಿಸಷ್ಟು ಅಂತಲ್ಲ ಮಹದೇವಿ ಸಷ್ಟು ಅಂತ ತ್ತ ಅವಡತ್ತ ಹ್ಮ
ಸಟಲ ತನ್ನ ಸುದ ಇ ಹ
ಆತ
ಅಸಿ ವಿಷಯದನ್ನ
ಹ್ಮ್ ಹ್ಮ್
ಆ ಎಂಗನ ಮಾಮ್ಮ ಗಲ್ಲ ಕೂಟೆ
ಹ ಚಕ್ಕದ ನ ನಡ ಬ
ಮಾಡಿಂದ
ಅಂಬತ್ತ ಹ್ಮ
ನೈಳ ಶಕ್ಕಡ ತಳಕನ ಅವರು ಕಣ ನೀ ನ ಉಡ ಶಕ ನರ ತಡಾವ ಗಡಕಿ
ಹ್ಮ್ ಎಲ್ಲನ ಇಂಗೆನ
ಪೇಮೆಂಟ್ ಮಾಡ್ಲಕ್ಕ ಸ್ಯಾಲ್ರಿ ಕೊಟ್ರಣ್ಣ.
ಎಲ್ಲಿ ಕೊಡದಾರಣ ಅದನ್ನ ಕೊಟ್ಟ್ರಂದ ಹಂಗೆ ಎಡದಿಂದಗ್ ಕೊಟ್ಟು ಬಿಡಬೋದಿತ್ ಮಣ್ಣಿ ಪೇಮೆಂಟ್ ಬಂದಿದ್ದ ನಾನ್ ಮಾಡಿ ಕೊಟ್ಟಬುಟ್ಟೆ. ನನ್ ಕೊಡ್ತಾರಣ ಇವತ್ ಫೋನ್ನಚ್ಚಿ ಯಾಕೆ ಇ ಮ್ ಐ ಯಾಕಿ ನೀವು
ಬಿ ಕಾನ ಎರಡ್ ದಿನ ನೆಕ್ಟ್ ಹತ್ತು ರಂತೆ ಹೇಳು ನಾ ಕೊಡ್ತೀನಿ ಈ ನೀನ್ ಹೋಗ್ ಕೇಳಕಂದ ಈಗ ಈಗ ಮತ್ತೆ ಕೇಳಿದೆ ಅಲ್ಲ ಮತ್ತೆ ಒಂದ್ಸತಿ.
ಹ್ಮ್ ಎಲ್ಲಾರ ಕೊಡ್ತಿನಿ ತಗೋ ಅಂದಣ. ಇನ್ನ ಏನ್ ನೋಡಿಲ್ಲ ನೋಡಿದ ಮೇಲ್ ಈಸ್ಕೊಡ್ತೀನಿ ಅಂತ ಅಂದಳ.
ಏನ್ ನೋಡ್ತಾಳಂತ್ ಕೆಂಪ ಕರಗ ಎಲ್ಲ ತೆಗೆದಿ ಎಂಟ್ ಸಾವಿರ ಹೆಂಗ್ ಕೊಡ್ತರಣ್ಣ ಕೊಡಲ್
ಹಂಗಂದ್ರಣ್ಣ ಮತ್ತೆ ಈಗನ್ ತಡಗ ಮ್ಯಾಗ ಜಗ್ಗಿದ್ದಿನ ಆಗಣ್ಣ ಮ್ಯಾಗ ಅ ಈ ಕಡೆ ಹತ್ತ
ಮ್ಯಾಗಿಂದ ಅಂದ್ಯಾ. ಮ್ಯಾಗಿಂದ ಹ್ಮ್ ಹ್ಮ್ ಮಾತಾಡ ಒಂದ್ ತಿಂಗಳ ದಿವ್ಸ ಮೇಡಮ್ ಇಪ್ಪತ್ತೈದ್ ತಾರೀಕ ಒಂದ ತಿಂಗಳ ಒಂದ್ ಮಂತ್ ಆತ್ರಿ ಅದ ಕೊಡ್ರ ಮತ್ತ ಒಂದೇ ತಿಂಗ್ಳ ಒಂದ ಎಷ್ಟು ಡೇ ಆಗಿದ್ರ ಅಷ್ಟು ಕೊಡ್ರಿ ಯಾಕಂದ್ರೆ ತಡ್ರಿ ಇನ್ನೂ ಸ್ಯಾಲರಿ ಎಲ್ಲಾರ್ದು ಕರೆಕ್ಟ್ ಆಗ್ತ ಅದ ಅವಾಗಲ್ಲೆ ಸ್ಟಾರ್ಟ್ ಆಗ್ತರಿ. ಅದು ಇಪ್ಪತ್ತೈದನೇ ತಾರೀಕಿಗೆ ಒಂದು ಒಂದ್ ಮಂತ್ ಇಪ್ಪತ್ತೈದರಲಿಂದ ಈ ಕಡೆ ಎಷ್ಟು ಹಿನ ಆರು ದಿನ. ಆರು ದಿಂದ್ದ ಎಷ್ಟಆತ
ಒನ್ನೆ ತಾರಿಕಿಂದ ಕೊಡ್ಬೇಕಾನ.
ಹ್ಮ್ ಮತ್ ತಾರೀಕ ತಕ ಒಂದೇ ತಾರೀಕಿಂದ ಎಷ್ಟು ಮಾಡಿದಿದೆ ಅದ ಮುಂದೆ ತಿಂಗಳದಾಗ್ ಕನ್ಸಿಡರ್ ಆಗ್ತದೆ.
ಹಂಗ ಕೊಡ್ತಾರೆ ತಿನ್ನಿಸ್ ತಲ್ ಒಟ್-
ಹ್ಮ್
ಸರಿ ಅಣ್ಣ
ಸರಿ